ದೆಯಾ ಹಲೋ
ನಲ್ೋಡು
ಹಲೋ
ಸುಮಮ್ಮನೆ ಕುೂಂತಿದ್ದೀನಿ ನೀವು ಹಾ ಹೇಳಿ ಸುನನೆ ಕೂತಿದೀ ನೋಡ್ರ ಹಾ ರೀ ನೀವು
ಮನೇಲಿ ಏನ ಆರಾಮ್ ಇದಾರ ಎಲ್ಲ ಸ ಮಂದಿ
ಮನೇಲಿ ಚೆನ್ನಾಗಿದ್ದಾರೆ ಸರ್ ನಿಮ್ ನಿಮ್ಮ ಆಶೀರ್ವಾದದಿಂದ ನಿಮ್ಮ್ ಮನೇಲಿ
ನಮ್ಮ ಕೂ ಚನ್ನಾಗಿದಿದ್ದಾರೆ ನೋಡರಿ ನಿಮ್ ಗುರಿ ಇರಿ ಅವ್ರ ಆಶೀರ್ವಾದದಿಂದ
ಎಷ್ಟೇನಟಾವು ಅಣ್ಣತಮ್ಮಂದ್ರ
ನಾವ ಗೊ ತಮ್ಗೆ ಗೊತ್ತಿದದ ಅಲ್ವಾ ಗೊತ್ತಿಲ್ವಾ
ದೆ ಬಟ್ ಆದ್ರೂ ಇಲ್ಲ ಬಾಯ್ಸ್ ಎಷ್ಟು ಜನ ಅದು ಅಲ್ಲಿ ಕನ್ಫಿೂಸನ್ ಇದೆ ಎಷ್ಟು ಒಂಬತ್ತ ಎಂಟು ಜನನ ಎಂಟು ಜನ
ಹಾ ಹ್ಮ್ ಹ್ಮ್ ಹೌದೌದು ಏನ್ ಮಾಡ್ತರೀ ಫ್ಯಾಮ್ಲಿ ತಾನೆ ಅದು ಆಕಸ್ಮಿಕವಾಗಿ ಘಟನೆ ಇತ್ತು ತ ಅದ ಏನಿಲ್ಲ ರೀ ಇದು ಅಪೋಸಿಟ್ ದವ ಕ್ರೂಸರ್ದವ ಅಲ್ರರಿ
ಎಲ್ಲಿರ ಆಕ್ಸಿಡೆಂಟ್ ಆದದ್ದು
ಅದಾಗಿದ್ದು ದೌರ್ನಹಳ್ಳಿ ರೋಡ್ ನೋಡಿದ್ರಲ್ಲಿ ತಾನೆ ಹೋಗುತ್ತಲ್ಲ ಹಳೆ ರೋಡ್ ಇಲ್ಲಿ ಉಊರ್ಕೊಂಡಿದ್ದಾರೆ ಮೇನಿಂದ
ಹೌದೌದ್ರೀ
ಇಲ್ಲಿಂದ ಅಲ್ಲಿ ದಾರಿಗಳು ಸರಿಯಾಗಿಲ್ಲ ಅಲ್ಲಿ ಟರ್ಿ ಟರ್ನಿಂಗ್ ಪಾಯಿಂಟ್ ಬಹಳ ಇದೆ
ಹೌದ್ರೀ ಹೌದ್ರ ರೋಡ್ ಆ ಕಡೆ ಈ ಕಡೆ ಆ ಹಳಿದಂಗಗೆ ಹೊಳಿ ಬಿಟ್ಟದ್ರ ಅದ
ಲ್ಲ ಅಲ್ಲೇ ಮುಳ್ಳುಗಳನ್ನು ಬಾಳ ಬೆಳೆದಿರ್ದಾವ
ಹೌದು
ಅಲ್ಲಿ ಏನ್ ಮಾಡಿ ಅಲ್ಲಿ ಏನ್ ಮಾಡಿದ್ ಬಿಟ್ರೆ ಕೂಜರ್ದವ್ರು. ಲಕ್ನ ಇತ್ತುೋ ದಿನ ಚೌಧರಿ ಫ್ಯಾಮಿಲಿ ಚೌಧರಿ ಫ್ಯಾಮ್ಲಿ ಅವ್ರದ ಲಗ್ನ ಇತ್ತು ಆ ಕ್ರೂಸರ್ ಏನ್ ಮಾಡ. ಬಿಟ್ಟಂದ್ರೆ ಕುಡು ಕುಡಿದು ಬಿಟ್ಟಿದ್ದಾನೆ
ಹೌದು
್ ಕ್ರೂಸರ್ ಕುಡತ ಬಿಟ್ಟಿದ್ದಾನೆ ಕುಡಿದ ವಷಿಂದೆ ಅವ್ರ ಎಲ್ಲ ಆದ್ರ ಟೈರ್ ಕೂಡ ಪಂಚರ್ ಆಗಿಬಿಟ್ಟಿದೆ ಆದ ತಕ್ಷಣ ಟೈರ್ ಕೂಡ.
ಓ ಹಿಂಗಗಾಗಿದೆ.
ಹಾ ಪಂಚರ್ ಆಗಿ ಅವ್ರ ಜೀವ ಉಳ್ಸಕ್ ಹೋಗಿ ನಮ್ಮ ಅಣ್ಣನ್ಗೆ.. ಹೋಗಿ ಗುದ್ದಿ ಬಿಟ್ಟಿದ್ದಾನೆ ಏನ್ ಮಾಡ್ತೀರ.
ಹಾ ಹಾ ರೀ.
ಅಲ್ಲೇ ಉ ದಹ ಸೇಫ್ಟಿ ಜಾಗಕ್ಕೆ ಹೋಗಿ ಪಟ್ಟಾಗಿರುತ್ತದೆ. ಹ ಸೇಫ್ಟಿ ಸ.
ಇದು ನೈಟ್ ಆಗೇತ್ರಿ ಡೇ ಅಲ್ಲಿ ಆಗೈತಿ.
ಡೇಲ್ಲಿ ರೀ ಮಧ್ಯಾಹ್ನ ಒಂದು ಸುಮಾರು ಒಂದು ನಾಲ್ಕು. ಮೂರ್ವರೆ ನಾಲ್ಕು ಆಗಿತ್ತು ಹ ನಾಲ್ಕು ಆಗಿತ್ತು ನಾಲ್ಕ್ಕು ಮೂರ್ವರೆ.
ಹಾ ಇದು ನಿಮ್ಗೆ ಹೆಂಗ್ ಗೊತ್ತಾಗತ್ರಿ ವಿಷಯ ನಿಮ್ಗೆ.
ನನಗೆ ನಾನು ಒಂದು ತಲಿ ಬೇರೆ. ಜಾಗದಲ್ಲಿ ಬೇರೆ ಜಾಗದಲ್ಲಿ ಇದ್ದಾಗ ನಮ್ಗೆ ಕಾಲ್ ಬಂತು ಒಂದು.
ಹ ಹೌದ್ರೀ.
ೋಣ ಅಲ್ಲಿಂದ ತಕ್ಷಣನ ಓಡಿ ಬಂದೆ. ಹುಡುಬಣ ಮನೆಯಲ್ಲಿ ಎಲ್ಲಾ ಅಳ್ತಿದ್ರು ಅವಾಗ ಆ ತಕ್ಷಣನುಗ್ ಗೊತ್ತಾಯ್ತು. ಗ ಕಾಯ ತುಮಚ. ಆ ತಕ್ಷಣ ಕ್ರೂಜರ್ದವ್ರಿಗೆ ಏನ್ ಮಾಡಿಬಿಟ್ರು ಊರನವ್ರು ಎಲ್ಲಾ ಮುಂದೆ ಕಳಸಿಸಿ ಬಿಟ್ರು ಅವ್ರಿಗೆ.
ಹೌದೌದು.
ಬೇರೆ ಊರಿಗೆ ಕಳ್ಸಬಟರು ಮಕ್ಕಳಿಗೆ ತಮ್ಮ ಫ್ಯಾಮಿಲಿಯನ್ನೇ ಕಳ್ಸಿ ಕೊಟರು.
ಹೌದೌದು.
ಏನ್ ಮಾಡ್ತೀ ಆ್ ಬೇರೆಯವ್ರ ಜೀವ ಉಊರ್ಸಕ್ ಹೋಗ್ಿ ನಮ್ಮ್ ಅಣ್ಣನ ಜೀವ. ಕಳ.
ಮತ್ತೇನ್ ಸಮಾಚಾರ ಅದು ಅಮೌಂಟ್ ಏನದು ಕ್ಲೈ.
ಹಾ ಹ ಬಂತು ಆಯ್ತು ಹ ಆತು. ನ್ಸೂರೆನ್ಸ್ ಮಾಡ ಆಯ್ತುಂಟಟ್ ಆಯ್ತು ಇನ್ನೊಂದು ಕೆಲವಷ್ಟ. ಅಮೌಂಟ್ ಬರ ಇದೆ ಈಗ ಟೋಟಲ್. ಒಂದು ಇಪ್ಪತ್ತೈದು ಲಕ್ಷ ಬಂದಿರ್ಬಹುದು. ಇಪ್ಪತ್ತೈದು ಲಕ್ಷ ಬಂದ್ರೆ. ಹೌದು ಅವ್ರೇ ನಮ್ಮ್ ವಹನಿಯವರು ತಗಂದಾರೆ ಯಾಕಂದ್ರೆ ಮೂರು ಜನ ಮಕ್ಕಳ ಇದಾರೆತಾನೆ.
ಲಕ್ಷ.
ಹ ಟೋಟಲ್ ಎಲ್ಲಾ ಕಲ್ತು.
ಟೋಟಲ್.
ಹಾಂ ಹಾಂ ಹಾ ಹಾ ಹೌದು ಏಂದ್ರ ಬೈಕ್ಿಗೆ ಸರ್ವೆಸ್ ಮಾಡಿಸಿ ನೀವು.
ಲ್ಲ ಎಲ್ಲ ತ ತಾರೆ ಅವರುೇ ತೋಂದಾರೆ ನಾವೇ. ಹಂದರ ಎಲ್ಲಟ ಅವರ. ಗೆ ಗೊತ್ತಿಲ್ಲ ಅಷ್ಟೊಂದು ಬ ಅಷ್ಟೇ ಪರ್ಸಂಟೇಜ್ ಅಂತ ತೊಗಿದ್ದಾರೆ. ಬಾಗ ಬಾಗ ಬಾಗ ಅಂತ ಕಷನ್ ಇಷ್ಟ ಇಷ್ಟ ಅಂತು. ಹಾ ಅಕಡಿ ಕಡೆ. ಅ ಕಡೆ ಹಾ ಬಂದಿದೆ ಕೆಲವ. ಕೆಲವೊಂದಷ್ಟು ಅಮೌಂಟ್ ಬ ಬರ ಇದೆ ಏನ್ ಮಾಡ್ತ ಇನ್ನುೂ ಬರದಿದೆ. ಅಷ್ಟೊಂದು ಇನ್ನೊಂದ್ರು ಬಂದಿಲ್ಲ. ಅಷ್ಟ ಬರುತ್ತೆ ಅಂತ ಹೇಳಿದ್ದಾರೆ ಲಾಯರ್ ಸಾಹಬ್ ಕೂಡ. ಬರ್ತಂತದೇ ಕಾಯೆ ಕುಂತಿದ್ವಿ.
ಅಂದ್ರೆ ನಿಮಗೆ ಎಷ್ಟು ಇಗತ್ತ ಆದ್ರೆ ನಿ. ಹ್ಮ್ ನಿಮ್ ಮಣ್ಣುಿಗೆ ಎಷ್ಟು ತಬಟ್ಟಿದರ ನೀವು ತಗೊಂಡಿದೀರಿಿ ಫ್ಯಾಮಿಿಗೆ ಏನಾದರು ಬಂದ್ಯಾಾ.
ಮಣ್ಣ ಅವರು ಸಾಲ ಬಾಳ್ ಮಾಡಿದ್ರು. ಸಾಲ ಮಾಡಿದ್ರು ತಮ್ಮ ವೈಯಕ್ತಿಕವಾಗಿ ಹಾಗೂ ಟ್ಯಾಕ್. ತಗ ಮತ್ತೆ ಟಿಪ್ಪರ್ ತಂದ್ರು ಅದೆಲ್ಲ ಮುಂದು ಸಾಲ ಮಾಡಿದ್ರು ಆ ಸಾಲದ ಹೊರೇನು ನಾವು ತೀರ್ರಿಸಿದ್ವಿ ಅದೇ ಅಮೌಂಟ್ ಅಲ್ಲಿ ತಗೊಂಡು ಅದೇ ತೀರ್ರಿಸಿದ ಸಲುವಾಗಿ ನಮ್ಮಯನವರು ಬೇಡ ನಾವು ಇ ನೀವ್ ಯಾಕೆ ತಿರ್ರಿಸಿದ್ರ ಅಷ್ಟೇ ಬಿಡ್ಬೇಕಕ್ ತಾನೆ ಅಂದಷ್ಟಿದ್ರ ಇಲ್ಲ ಇಲ್ಲಮ್ಮ ಹಾ ನಾವ್ ತರ್ಸ್್ಬೇಕು ಯಾಕಂದ್ರೆ ಇಲ್ಲಿ ಮನೆಯ ಪಕ್ಕದದಲ್ಲಿ ಇದ್ದಾರೆ ತಾನೆ ಬೆಳಗ್ಿದ್ದ ಅವ್ರು ಮೂವತಿನ ನೋಡ್ಬು ಆ ಅದಕ್ಕೆಸ ಸಾಲವನ್ನು ತೀರಿಸಿದ್ದೇವೆ ಮ ಅವ್್ರ ಏನ್ ಮಾಡಿದ್ರು ನಿಮ್ಗೆ ಒಂದ್ೂಾಯಿ ರೂಪಾಯಿ ಕೊಡೋದಿಲ್ಲ ನಾವ ಎಲ್ಲ ಎಲ್ಲ ಅಮೌಂಟ್ ಅವ್ರೇ ತಗೊಂಡು
ಹೌದಾ ಅವ್ರಿಗೆ ಎಷ್ಟು ಜನ ನಿಮ್ಮ ಅಣ್ಣ ಮಕ್ಕಳಾಗ
ಹ ನಾಕು ಮಂದಿ ನಾಲ್ಕ್ ನಾಲ್ಕ್ು ಜನ ನಾಲ್ಕ್ು ಜನ ಹಾ ನಾಲ್ಕ್ ಜನ್ ನಾಲ್ಕ್ ಜನ್ ನಾಲ್ಕ್ು ಜನ ಇದತಾರೆ
ನಾಳೆ
ಹಾ ನಾಲ್ಕ್ ಜನ ಇದತಾರೆ ಇಬ್ರ ಅವರು ಅ ಬೇ ಅವರು ತಂದೆ ತಾಯಿ ಊರಲ್ಲಿ ಅವ್ರ ತಂದೆ ತಾಯಿವರಲ್ಲಿ
ಅಂದ್ರೆ ದೋರ್ನಡಿ ಅಲ್ಲ ಇವಾಗ ಇರೋದ ಪ್ರೆಸೆಂಟ್
ಹಾ ಹೌದ ಹೌದ ಹೌದು ಏನ್ ಮಾಡ್ತಾರ ರೀನ್ನೊಂದು ಕಾಡುತ್ತ ನಮ್ ಸಕ್ಕನಗೆ ಅವರು ಮನೆ ಹೇಳ್ತಾನ ಹ ಅವರು ಬೇರೆಊರು ಬೇರೆ ಊರಲ್ಲ ಇದಾರೆ ಬೇರೆ ಊರಲ್ಲ ಇದಾರೆ ಅವರು ತ ಅವರು ಕನ್ನಿಕೊಳ್ಳಿವ್ರಂತ
ಕನ್ಯಕಳೂರ
ಗತ್ತಲ್ವಾ ಅಲ್ಲೇ ಪಕ್ಕದದಲ್ಲಿ ಇದೇನೆ ನತ್ತ ಮಷ್ಟಲ್ ಪಕ್ಕದಲ್ಲೇ
ಕೆಿದೆ ಆಲ್ಮೋಸ್ಟ್ ಒಂದು ನಾಲ್ಕು ಕಿಲೋಮೀಟರ್ಗಳು ಆಗ್ಬೋದು
ಹಾ ಅಲ್ಲೇ ಇದ್ದಾರೆ ಇದು ತಮ್ಮ್ ಫ್ಯಾಮ್ಲಿಿದು ಜಾಯಿಂಟ್ ಫ್ಯಾಮಿಲಿ ಇದು ಸ್ವಲ್ಪ ಹ ಹೌರಾ ಹ ಗೌಂಡಿ ಕೆಲ್ಸ ಮಾಡ್ತಾರೆ ಹ್ಮ್ ತಮ್ಮ ಫ್ಯಾಮಿಲಿಿದು ಹಾ ತಮ್ಮ ಫ್ಯಾಮಿಲಿದ ದೊಡ್ಡ ಫ್ಯಾಮಿಲಿ ಇತ್ತಂತ ತಾನೇ ತಮ್ರೀ ತಮ್ದು ಫ್ಯಾಮ್ಲಿ
ನಮ್ದಾ
ನಿಮ್ಮ ಕುಟುಂಬ ನಿಮ್ಮ ಕುಟುಂಬ ದೊಡ್ಡದು ಇತ್ತಂತೆ ನಾನು ಕೇಳಳ್ಪಟ್ಟೆ ಕೇಳಪಟ್ಟೆ ಅದು ಅದರ ಬಗ್ಗೆ ತಾವು ಸ್ವಲ್ಪ ಹೇಳ್ತೀರ ನಮ್ಗೆ
ಮತ್ತೆ ಒಂದೊಂದಂದು ಕಾಲದ ದೊಡ್ ಅವಿಭಕ್ತ ಕುಟುಂಬ ಅದ ಅಂದ್ರೆ ನಮ್ಮ ತೆವ್ರಿಗೆ ನಮ್ಮ ತಿಮ್ಮತ್ತಂಬ ಹಾ ಅದೇ ಮೂವರು ಜನ ಅ ನುತ್ತ ನಮ್ಮುತ್ತೆಗಳು ಅಂದ್ರೆ ನಮ ದೊಡ್ಡ ಮುತ್ಯಾನ ಮಕ್ಕಳ ನಾ ನಮ್ಮಪ್ಪದ ಹರ
ಹಾ ರೀ ಯಾಕಂದ್ರೆ ಒ ಒಂದೊಂದೊಂದ್ ಕಾಲದಲ್ಲಿ ನಿಮ್ದು ಬಹಳ ಪ್ರಸಿದ್ಧವಾದ ಕುಟುಂಬ ಇತ್ತಂತೆ
ಹೌದು ಆದ್ರೆ ನಮ್ಮ ಕುರುಬುರ್ಗಲ್ಲಿ ಅಲ್ಲಿ ಅ ನಮ್ದು ಬಾಳ ಹ
ಹಾ ಜ್ಯೇಷ್ಠವಾದ ಕುಟುಂಬ ಪ್ರಸಿದ್ಧ ಹೌದು ಯಾಕಂದ್ರೆ ನಾನ್ ಕೇಳ್ಪಟ್ಟೆ ನಿಮ್ಮ ಡಿವಿಷನ್ ಆಗಿದೆ ಹೌದು ನೀವು ಏನಾದ್ರೆ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಏ ಏನಾದ್ರೂ ಲಗ್ನ ಮುಹೂರ್ತಗಳು ಇದ್ರೆ ಎಲ್ಲಾರು ಸೇರಿ ಆ ಒಂದು ದೇವರನ್ನು ಕೂಡ ನೀವು ಮಾಡ್ತಿರಂತೆ
ಅದು ನಮ್ಮ ಹುತ್ತೆಗೆ ಏಳು ಜನ ಮಕ್ಕಳು ಗಂಡ ಮಕ್ಕಳು
ಹೌದೌದು
ಮತ್ತು ನಾಲ್ಕು ಜನ ಹೆಣ್ಮಕ್ಳು ಹನ್ನ ಜನ ಟೋಟಲ್ ಒಬ್ರು ಮೊದ್ಲೇ ಎಕ್ಸ್ಪೈರ್ ಆದ್ರ ಅವ್ರ ಅವ್ರ ಇಡಕೊಂಡ್ರೆ ಹನ್ನೆರಡು ಜನ
ಒ ಹೋ ದೊಡ್ಡ ಫ್ಯಾಮಿಲಿ ಗುರು ನಿಮ್ದು
ಇವಾಗ ಎಲ್ರಿಗೂ ಮದುವೆಯಾಗಿದೆ ನಮ್ದು ಇಪ್ಪತ್ತ ಐದು ಎಕರೆ ಅ ಮತ್ತೆ ಎಲ್ರಿಗೂ ಮೂರ್ ಮೂರು ಎಕರೆ ಬಂದೈತೆ
ಹೌದು ಇಲ್ಲಾ ನಿಮ್ಮ ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ಫಂಕ್ಷನ್ ಅಥವಾ ಏನಾದ್ರು ಲಗ್ನ ಆದಾರೆ ಮ್ಯಾರೇಜ್ ಆದ್ರೆ ನೀವು ಎಲ್ಲಾ ಫ್ಯಾಮಿಲಿಗಳು ಕುಟುಂಬಗಳು ಸೇರಿಗಳು ನಿಮ್ಮ ಎಲ್ಲಾ ಮನೆಗಳ ಮನೆತನಗಳು ಸೇರಿ ದೇವರು ಮಾಡ್ತರಂತೆ ತಾವು
ಹೌದ ಹೌದು ಅಲ್ ನಲ್ ಅಂದ್ರೆ ಒಂದು ಮುನ್ನೂರು ಜನ ಆಗ್ತವಿ ನಮ್ಮ ಕುಟುಂಬದಲ್ಲಿ ಅಲ್ರೇ ಆದ್ರೆ ಒಂದು ಲಾರಿ ಅದಕ್ಕ ಸಾಲದ ಇಲ್ವ ನಮ್ಗೆ ಹೋದ ನಾಲ್ಕ್ ಗಾಡಿ ಬೇಕು ನಮ್ಗೆ ನಾವು ದೇವ್ ಮಾಡ್ತತಿವಲ್ಲಾರ್ ಸಿಗೊಮ್ಮೆ ನಮಗೆ ಅಂತ ನಮಗೆ ಅಂತಾನೆ ನಾಲ್ಕು ಟ್ರ್ಯಾಕ್ಟರ್ ಗಾಡಿ ನಾಕು ಟ್ರ್ಯಾಕ್ಟರ್ ಹೋಗ್ಬೇಕು ಮತ್ತೆ ಒಂದು ಟ್ರ್ಯಾಕ್ಟರ್ ಬರೇ ಸಾಮಾನ್ ಹೋಗುತ್ತೆ ಮೂರು ಟ್ರ್ಯಾಕ್ಟರ್ ಜನ ಹೋಗುತ್ತೆ ಮತ್ತೆ ಒಂದು ಹತ್ತಂದ ಇಪ್ಪತ್ತು ಬೈಕ್ ಗಳು ಬೇಕು ನಮ್ಗೆ
ಏನ್ ಸಾರ್ ಜನ ಅದಾರ ಏನಂದ್ರ ಒಂದ್ ಕೂಲ ಒಂದ್ ಫ್ಯಾಮಿಲಿ ಅಂದ್ರೆ ಒಂದ ಊರ ಆಗುತ್ತ ಮತ್ತೆ ಒಂದು ಸಣ್ಣ ಪು
ಏನ್ ಮಾಡಕ್ಗತ್ಲ ಅಷ್ಟು ಅಷ್ಟು ಜನ ಅದಾರ ನಮ್ ಫ್ಯಾಮಿಲಿಯಲ್ಲಿ ಮುನ್ನೂರು ಜನ ಅಂದ್ರೆ ನಮ್ಮುತ್ತನಿಗೆ ಒಬ್ಬನಿಗೆ ನಮ್ ಏಳು ಜನ ಅಂದ್ರೆ ಅವ ಅವರು ಈ ಮೂರ್ ನಾಕ್ ಜನ ಮಕ್ಕಳು ಅವ್ರು ಎರ್ಡ್ಕಂದ್ರೆ ನೂರು ಜನ ಅದಾರ ನಮ್ಮ ಮುತ್ತೆಗೆ
ಹಬ ಇಂತ ಫ್ಯಾಮಿಲಿ ಏನ್ರೀ ಒಂದ್ ಇತಿಹಾಸ ಬರ ಹಾಗೆ ರಿ ಹ್ಮ್
ಅವಿಭಕ್ತ ಕುಟುಂಬ ನಮ್ಗೆ ಸಾಲದಿಲ್ಲ ಒಂದ್ಸರಿ ಏನಾದ್ರೂ ದೇವ್ರು ಮಾಡಿದೇವಿ ಅಂದ್ರೆ ಮಿನಿಮಮ್ ಅಂದ್ರೆ ಹದಿನಾಲ್ಕು ಬ್ಯಾಟಿ ಇಲ್ಲ ಹದಿನಾರು ಬ್ಯಾಟಿ ಬೀಳ್ತಾವ
ಹಬ್ಬಾಬಬಬಬ ದಿನಾನೆ ಹಬ್ಬ ಆಗುತ್ತೆ ಒಂದ್ ಜಾತ್ರೆ ಆದ ಹಾಗೆ ನಿಮ್ಮ ಮನೆಯಲ್ಲಿ
ಜಾತ್ರೆ ಅದು ಊರಲ್ಲಿ ನಾಲ್ಕೈದು ಜನ ಜ ಅದುದು ದೇವ್ರ ಮಾಡ್ದಂಗ ಆಗುತ್ತೆ ಆವತ್ತಿನ ದಿನ ಪೂರಾ ಓಣಿಗೋಣಿನೆೇ ಓಣಿ ಜನ ಎಲ್ಲ ಅಷ್ಟ ಅಲ್ಲ ಆಲ್ಮೋಸ್ಟ್ ಅಲ್ಲೇ ಇರ್ತಾರೆ ಯಾಕೆಂದ್ರೆ ನಮ್ದೇ ಮುನ್ನೂರು ಜನ ಓಣೆಯಲ್ಲಿ ಒಂದ್ ಇಬ್ಬರು ಮೂರು ಜನ ಇನ್ನೂರು ಮೂರ್ನೂರು ಜನ ಬಂದ್ರೆ
ಹಾ ಹೌದೌದು ಬಾಳ ಜನ ಬರ್ತಾರೆ ಹಾಗೆ ನಾನು ಒಂದ್ಸಲ ಬಂದಿದ್ದೆ ಯಾಕಂದ್ರೆ ಸಾಬಣ್ಣವರು ಮಾಡಿದ್ದಾರಲ್ಲ ದೇವರು ಆವಾಗು ಜನ ಕಂಡ ಪಂಡಿ ಜನ ರೀ ನಿಮ್ಮ
ಹೌದ....
ಜನ ರೀ ಏನ್ ಜನ ಅಲ್ಲಿ ಊಟ ನೀಡೋ ಅಂದ್ರೆ ಅವ್ರ ಟಂಕ ಹೋಗೋದ್ ಫಿಕ್ಸ್ ನೋಡ್ರಿ ಅಲ್ಲಿ
ಏ ಆರಾಮ್ ಸರ್ ಅದ್ರಾಗ ಎಸ್ಪೆಷಲಿ ನಮ್ದ ದೇವರದಾಗ ಮಾತ್ರ ಜಾಸ್ತಿ
ಪಿಕ್ಸ್ರಿ ಅಲ್ಲಿ ಚೌದರಿಗಳಾದ್ರೆ ಟೊಂಕ ಹೋಗೋದು ಪಿಕ್ಸ್ರಿ ಹಿಂಗ ಬೆಂಗ ಬೆನ್ನಂಗ ಕೆಳಗ್ ಮಾಡಿ ಹೋದಾರ ಎದರಿಮ ಮಂದಿನೇರಿ ಎಲ್ಲಿ ನೋಡ್ತ ಮಂದಿನೆ ಏನ್ರೀ ಸಣ್ಣಪ್ಪ ಊಟ ಲೈನ್ ಇರ
ಈಗ ಒಬ್ಬೊಬ್ರರಿಬ್ರು ಮಾಡಿದ್ರೆ ಏನ್ ಅನ್ಸದ ಈಗ ನಾವ ಎಲ್ರು ಮಾಡ್ತವಲ್ಲ ನಮ್ ಎಲ್ರು ಬೀಗ ಇವರುಗಳ ಊರುಗಳು ಜಗ್ಗಿ ಆಗಿಬಿಡ್ತಾವ ಅವ್ರು ಬಂದು ಬಳಗ ಎಲ್ಲರೂ ಬಂದ್ರೆ ಜಗ್ಗೆ ಜಾಸ್ತಿ ಜನ ಆಗ್ಬಿಡ್ತಾ ಇದ್ದಾರೆ
ನಾನು ನೋಡಿ ಶಾಕ್ ಆದನಿ ರಚನಿ ಬಾಳ ಆಶ್ಚರ್ಯವಾಗಿದೆ
ಚೌದ್ರಿ ಆವತ್ತಿನ ದಿನ ಬಾಳ ಕಷ್ಟ ಬಿಡ್ತನ್ ಹೆಂಗಂದ್ರೆ ಹದಿನೆಂಟು ಬ್ಯಾಟಿ ತುಲಿಬೇಕು ಕಡಿಬೇಕ ಅಮ್ಮ ಅದನ್ನೆಲ್ಲಾ ಹಾ ಆಲ್ಮೋಸ್ಟ್ ಅಂದ್ರೆ ಇಬರು ಇಬರು ಇಲ್ಲ ಮೂವರು
ಮೂವರು ಬಂದು ಅಷ್ಟು ಹದಿನೆಂಟು ಬಟ ಇಲ್ಲಿ ಒಂದು ನಿಮಿಷ ತರಿಸಿದ್ರು ತರ್ಬು ಹೌದು
ಅಲ್ಲ ಸಮ್ಟೈಮ್ ಮೂವರ್ನ್ ಆಗ್ಬೋದು
ಒಂದು ಇಬ್ರು ಅಷ್ಟು ಜನ ಬರ್ತಾರಂದ್ರೆ ಸ್ವಲ್ಪ ಆಯ್ತ ಅಷ್ಟು ಜನಕ್ಕೆ ಇವ್ರು ಮೂವರು ನಿಂತು ಎಲ್ಲ ಕೆಲ್ಸ ಕಾರ್ಯಗಳನ್ನು ಮಾಡಿ ತಮಗೆ ಊಟ ಬಡಿಸ್ಬೇಕಂದ್ರೆ ಸರಿ ಸರ್ ಸರಿ ಸರಿ ಸ ಸರಿ